ಹಲೋ ನಮಸ್ತೆ ಮೇಡಂ ನಮಸ್ತೆ ಮೇಡಮ್.
ಮತ್ತೆ ಸರ್ ಈಗೇನ್ ಮಾಡ್ತಿದ್ದೀರಾ ಸರ್.
ಏನಿಲ್ಲ ಮೇಡಮ್ ಊಟ ಮಾಡಿ ಈಗ ಕುತ್ಕೊಂಡಿದ್ದೀವಿ ಮೇಡಮ್.
ಏನ್ ಊಟ ಮಾಡಿದ್ರಿ.
ನಾವೂ ಬೆಂಡೆಕಾಯಿ ಗೊಜ್ಜು.
ಹಾ ಸರ್.
ಮತ್ತೆ ಮುದ್ದೆ ಮತ್ತೆ ಮಾವಿನಕಾಯಿ ಗೊಜ್ಜು.
ಹಾ ಸರ್. ನಿಮ್ ಕಡೆ. ನಿಮ್ ಕಡೆ ಮುದ್ದೆ ಜಾಸ್ತಿನ ಸರ್.
ಆ ಮೇಡಮ್ ಬರೆ ಮುದ್ದೆ ನಮ್ ಕಡೆ ಬಾಳ ರಾಗಿ ಬೆಳಿತೀವಿ ಸಜ್ ಜ್ಜೆ ಬೆಳಿತಾರೆ. ಹಾ ಎಲ್ಲ ಬೆಳಿತೀವಿ ಮೇಡಮ್ ಜೋಳ.
ಹಾ ಸರ್ ನೀವು ನೀವು ಹಳೆ ಕರೆಯಲ್ಲಿ ಹೇಳಿದ್ರಿ ನೆನ್ಪಿದ್ಯ ಸರ್ ಅ ಇದು ಕುರಿ ಶೆಡ್ ಬಗ್ಗೆ ಹೇಳ್. ತ್ತಿದ್ಯಂತ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್. ತಿರ ಸರ್.
ಹಾ ಮೇಡಮ್ ಗೊತ್ತು ಈಗ ನಾವು ಕುರಿಗಳು ಸಾಕ್ಬೇಕು ಅಂದ್ರೆ.
ಹಾ ಸರ್ ಹೇಳಿ ಸರ್.
ಆ ಮೇನ್ ನಮಗೆ ಫುಲ್ಲು ಅ ಚೆನ್ನಾಗಿರ್ಬೇಕು ಜಾಗ.
ಹೌದ್ ಸರ್ ಎಷ್ಟು.
ಮತ್ತೆ ಅಂದಾಜು ಒಂದು. ಹ್ಮ್ ನಾವ್ ಮನೆ ಕಟ್ಸೋಷ್ಟು ಜಾಗ ಇದ್ರು ಇರ್ಬೇಕು ಒಂದ್ ನೂರ್ ಕುರಿಗಂತೂ ನಮ್ ಮನೆ ಜಾಗ ಇಷ್ಟು ಇರ್ಬೇಕು.
ಹ ಸರ್.
ಅದಕ್ಕೆ ಒ ಮೇನ್ ಏನಂದ್ರೆ ಸುತ್ತಲೂ ಗೋಡೆ ಕಟ್ಟ್ಸಿ.
ಹ ಸರ್.
ಅವಕ್ ಮೇನ್ ಏನು ಅಂದ್ರೆ ಗಾಳಿ ಇರಬೇಕು.
ಹ ಸರ್.
ಮತ್ತೆ ಶೆಡ್ ಹಾಕಿಸು ಮೇಲೆ ಎಲ್ಲಾ ಇದನ್ನ ಶು ಶೆಡ್ ತರ ಮಾಡ್ಸಿ ಅದಕ್ಕೊಥರ ಗ್ವಾಜಿಂಡಗಿ ತರ ಮಾಡ್ತಾರೆ ಗೊತ್ತ ಮೇಡಮ್ ಹಸಿಗೆ ಅವು ಎಲ್ಲ.
ಹಾ ಸರ್.
ಆ ತರ ಮಾಡ್ಸಿ ಅವುಕ್ಕೆ ಆ ಸ ಈಗ ಬೆಳಿಗ್ಗೆ ಹೊತ್ತು ಕಟ್ ಮೇಯ್ಸಂಗಿದ್ರು ಮೇಯಸ್ಬೋುದು ಮತ್ತೆ ಆ ಹಿಂಗೆ ಓಡಾಡ್ ಓಡಾಡ್ಸಿ ಮೇಯಸ್ಬೋ ಮೇಯಸ್ರಿ ಅಂದ್ರೆ ಮೇಯಸ್ಬಹುದು.
ಹ್ಮ ಸರ್.
ನ ದಿನ ಸಾಯಂಕಾಲ ಟೈಮು. ಎಷ್ಟು ಮರಿ ಮರಿ ಎಷ್ಟು ಮಾಡಿರ್. ತ್ತವೋ ಅಷ್ಟು ಮರಿ ಅಷ್ಟು ಪ್ರಮಾಣದಲ್ಲಿ ನೀವ್ ಎಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಜೋಳ ಅಕ್ಕಿ ಹಾಕ್ರಿ.
ಹ ಸರ್.
ಮತ್ತೆ ಬೂಸ ಕಡ್ಡಿ ಬೂಸಾ ತರ ಬರ್ತವೆ ಆ ಬೂಸ ನಿಮಿಗೆ ಇಷ್ಟಿದ್ರೆ ಹಾಕ್ರಿ ಚೆನ್ನಾಗೆ ಡೆವಲಪ್ ಆಗ್ತವೆ ಮರಿ.
ಹ ಸರ್. ಮತ್ತೆ ಸರ್ ಕೋಳಿ ಸಾಕಿದೀರಾ ಕೋಳಿ ಹೆಂಗ್ ಸಾಕಿದೀರ ಸರ್.
ಏನಿಲ್ಲ ಮೇಡಮ್ ಈಗ ಒಂದು ಹೆಣ್ಣು ಕೋಳಿ ಒಂದು ಗಂಡು ಕೋಳಿ ತರೋದ ಮೇಡಮ್.
ಹ್ಮ್ ಸರ್.
ಆ ಅದು ಮೊಟ್ಟೆ ಇಟ್ಟು ಈ ತರ ನಾವಂತ್ ಅದಕ್ಕೊಂತರ ನಾವು ಒಂಥರ. ಫಾರ್ಮ್ ಮಾಡಿದ್ದೇವಿ ಮೇಡಮ್ ಹಂಗೆ ಕಾಂಪೌಂಡ್ಗೆ. .
ಹು ಸರ್.
ಹ ನಾವು ಅದಕ್ಕೂ ಸ್ವಲ್ಪ ದೊಡ್ಡ ಜಾಗ ಮಾಡಿದ್ದೀವಿ ಒಂದ್ ಹತ್ತು ಅ ಒಂದ್. ಇಪ್ಪತ್ ಇದಾವೆ ಮೇಡಮ್. ಹಾ ಏನಿಲ್ಲ ಮೇಡಮ್ ಒಂದ್ ಎರಡು ತಂದ್ರೆ ಸಾಕು ಮೇಡಮ್ ಮೇಲು ಫಿಮೇಲು ಎರಡು ತಂದ್ರೆ.
ಹ ಸರ್.
ಹ ಅವು ಹೆಚ್ಕಂತ ಹೋಗ್ತವೆ ನಿಮಗೆ ಎಷ್ಟು ಅವುಕ್ಕೆ ಹಿಂಗೆ ಹೊಲದಲ್ಲಿ ಏನಾದ್ರು ಇದ್ರೆ ವಡಕೆ ಗಿಡ. ಮತ್ತೆ ತೆಂಗಿನ್ ತೋಟ. ತೆಂಗಿನ್ ತೋಟ ಆಮೇಲೆ ಹುಳ ಆ ಮಿಡ್ತೆ.
ಹು ಸರ್.
ಆ ಆತರ ಅದೇ ಇನ್ನೊಂದು ಏನಂದ್ರೆ ಕೋಳಿಯಲ್ಲಿ ಫೈಟರ್ ಉಂಜಾ ಅಂತ ಬರ್ತೆ ಮೇಡಮಂ.
ಹ ಸರ್.
ಆತರ ಫೈಟರ್ರೆಲ್ಲ ಬಿಡಬಹುದು.
ಹ ಸರ್ ಅದರಲ್ಲಿ ಎಷ್ಟಿದೆ ಸರ್ ಆದಾಯ.
ಆದಾಯ ಏನಿಲ್ಲ ಅಂದ್ರು ಮೇಡಮ್ ಒಂದು ಲಕ್ಷದ್ ಲಕ್ಷದ್ ಮ್ಯಾಲೆ ದುಡಿಬಹುದು ಮೇಡಮ್ ಅದು ಎಷ್ಟು. ಇರ್ತಾವೋ ಅಷ್ಟ್ರ ಮೇಲೆ ಡಿ ಡಿಪೆಂಟ್ ಮೇಡಮ್. ನಾವ್ ಅದುಕ್ಕೆ ಚೆನ್ನಾಗ್ ಸುಖ ಕೊಟ್ಟು. ಸಾಕಿದ್ರೆ ನಾವ್ ಚೆನಾಗ್ ಸುಖ ಕೊಟ್ಟ ಸಾಕಿದ್ರೆ ಒಳ್ಳೆ ದುಡ್ಡು ಮಾಡ್ಬೊದು ಮೇಡಮ್.
ಹ ಸರ್.
ಮತ್ತೆ ನಮ್ಮೊಲ್ದಲ್ಲಿ ತೆಂಗಿನ ತೋಟದಿಂದನೂ ಸಂಪಾದನೆ ಇದೆ.
ಹಾ ಸರಿ ಏನ್ ಸರ್ ತೆಂಗಿನ ತೋಟದಿಂದ ಯಾವ್ತರ ಸಂಪಾದನೆ ಇದೆ ಅದೊಂದ ಸ್ವಲ್ಪ. ಹೇಳ್ತೀರಾ ಸರ್.
ಒಂದು ಒಂದ್ತೆಂಗಿನ್ ಕಾಯಿ ಬಾಳ ಉಪಯೋಗ ಒಂದ್ ತೆಂಗಿನ್ಕ್ ಕಾಯಿಂದ ಸಿಪ್ಪೆ ಮಾರಾಟ ಮಾಡ್ಬೋದು.
ಹಾ ಸರ್.
ಮತ್ತೆ ಮತ್ತೆ ಅದರಲ್ಲಿ ಒಳಗೆ ಕಾಯಿ ಎಣ್ಣೆ ಮಾಡ್ಬೋದು ಎಣ್ಣೆ ತೆಗಿಬೋದು ಕೊಬ್ರಿ ಮಾಡಿ ಎಣ್ಣೆ ತೆಗಿಬೋದು, ಸಾಂಬಾರಿಗೆ ಹಾಕ್ಬೋದು.
ಮತ್ತೆ ಮತ್ತೆ ಅಚಿಪ್ ಪ್ಪನ್ನು ಮತ್ತೆ ಗ್ಯಾಸಿಗೆ ಉಪಯೋಗಿಸ್ತಾರೆ ಗ್ಯಾಸ್ ಸಿಲಿಂಡರ್
ಹ ಸರ್.
ಮತ್ತೆ ಇಷ್ಟು ಉಪಯೋಗ ಐತೆ ಆ ಆಮೇಲೆ ಹಳೆ ಬಿದ್ದಿರೋ ತಂಗಿನ್ಗಿಡಗಳಿಗೆ ಮನೆ ಆಗಿನ್ಕಾಲದಲ್ ಮನೆ ಕಟ್ಟಕ್ಕೆ ಈ ತೀರ್ಗಳು ಅಂತ ಮಾಡೋರ್ ಮೇಡಂ
ಹೌದ್ ಸರ್. ಮತ್ತೆ ಇವಾಗ್ ಯೂಸ್ ಮಾಡಲ್ವಾ ಸರ್.
ಹಾ ಈಗ್ಲೂ ಯೂಸ್ ಮಾಡ್ತಾರೆ ಮೇಡಮ್
ಈಗ್ ತೀರ್ತರ ಎಲ್ಲ ನೀವು ಅಂದ್ರಲ್ಲ ಸರ್ ಆತರ ಯೂಸ್ ಮಾಡಲ್ವ ಸರ್.
ಹಾ ಮಾಡ್ ಅದೂ ಆಲ್ಮೋಸ್ಟ್ ಅದು ಅದೂನು ಇದೆ. ನಮ್ದು ಆರ್ ಸಿ ಸಿ ಮನೆ. ನಮ್ದು ಆರ್ ಸಿ ಸಿ ಮುಂದೆ ಅ ಸ್ವಲ್ಪ ನೆರಳಿಗೆ ನಾವು ತೀರ್ ಹಾಕಿ ಬಳಸಿರೋದು.
ಹ ಸರ್.
ಹಾ ಮತ್ತೇನ್ ಮೇಡಮ್ ಸಮಾಚಾರ?
ಏನು ಇಲ್ಲ ಸರ್ ಎಲ್ಲಾದರೂ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಿದ್ರ ಸರ್ ಅದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತು ಹೇಗಿತ್ತು ದೇವಸ್ಥಾನಕ್ಕೆ ಹೋಗ್ಬಂದಾಗ ಸ್ವಲ್ಪ ಅದು ಹೇಳ್ತೀರಾ ಸರ್?
ಹ ಮೇಡಮ್ ಮಂತ್ರಾಲಯ ಹೋಗಿದ್ವಿ ನಮ್ ಫ್ಯಾಮಿಲಿ.
ಸರ್ ಹಂಗೆ ದೇವಸ್ಥಾನ್ದ್ ಹೆಸರು ಯೂಸ್ ಮಾಡಬಾರ್ದು ಸರ್ ಈಗ ಪ ಪರವಾಗಿಲ್ಲ ಒಂದ್ಸರ್ತಿ ಯೂಸ್ ಮಾಡಿದ್ರೆ ಓಕೆ ಆದರೆ ಮತ್ತೆ ಯೂಸ್ ಮಾಡ್ಬೇಕಾದ್ರೆ ದೇವಸ್ಥಾನ್ದ್ ಹೆಸರು ಯೂಸ್ ಮಾಡಬೇಡಿ ಸರ್.
ಹಾ ಮ ನಾವು ರಾಘವೇಂದ್ರ ಸ್ವಾಮಿಗೆ ಹೋಗಿದ್ವಿ ಮೇಡಮ್.
ಹಾ ಸರ್.
ಹಾ ಅಲ್ಲಿ ಆಗಿನ್ ವಾತಾವರಣ ಬಾಳ ಅಲ್ಲಿ ಬ ಒಂದು ಅದು ಕೃಷ್ಣನ್ ಮೇಲೆ ಇರೋ ಭಕ್ತಿ
ಹಾ ಸರ್.
ಮತ್ತೆ ಅಲ್ಲಿ ಹಾಗೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಭಕ್ತಿ ಮತ್ತೆ ಬಹಳ ಜನ ಬ್ಜ ಬಹಳ ಜನದಿಂದ ಕೂಡಿದ್ರು ಮೇಡಮ್.
ಹ ಸರ್.
ಮತ್ತೆ ಅದನ್ನೋಡಕ್ಕೆ ಒಂದ್ ಬಾಳ ಖುಷಿ.
ಹಾ ಸರ್.
ಹಾ ಮತ್ತೆ ಅಲ್ಲಿ ಊಟದ್ ವ್ಯವಸ್ಥೆ ಇತ್ತು.
ಹಾ ಸರ್.
ಮತ್ತೆ ಅಲ್ಲಿ
ಊಟದ್ ವ್ಯವಸ್ಥೆ ಏನೇನ್ ಕೊಟ್ ಟಿವ್ರು ಸರ್ ಊಟ
ಹ ಮೇಡಮ್ ಪಾಯಾಸ ಅನ್ನ ಸಾಂಬಾರ್ ಮೊಸರು ಅನ್ನ.
ಹಾ ಸರ್.
ಹ ಮತ್ತೆ ಮೆಣಸಿಕಾಯಿ ಇದು ಬರುತ್ ಗೊತ್ತಾ ಮೇಡಮ್ ಬೊಂಡಾ.
ಹ ಸರ್.
ಹಾ ಅದನ್ನು ಕೊಟ್ಟಿದ್ರು ಮೇಡಮ್ ಮತ್ತೆ ಮಜ್ಜಗೆ ಕೊಟ್ಟಿದ್ರು ಮೇಡಮ್, ಒಂದು ಪಾಕೆಟ್ ಪಾಕೆಟ್ ಮಜ್ಜಿಗೆ ಒಬ್ಬೊಬ್ರಿಗೆ ಕೊಡ್ತಾರೆ ಮೇಡಮ್.
ಹಾ ಸರ್.
ಹಾ ಇಷ್ಟು ಎಲ್ಲ ಇದ್ವು ಮೇಡಮ್ ಮತ್ತೆ ಅಲ್ಲಿ ಶಿಸ್ತ ನಂದ್ರೆ ನಾವು ನಾವು ಊಟ ಮಾಡಿದ್ದು ಪ್ಲೇಟ್ ನಾವೇ ತೊಳಿಬೇಕು.
ಹಾ ಸರ್.
ಹ್ಮ್ ಮತ್ತೆ ಅದ ಎಲ್ಲಿತ್ತ ಆ ಜಾಗದಲಿ ಇಡ್ಬೇಕು ಫುಲ್ ಲೈನ್ ಇಂದ ಶಿಸ್ತಿಂದ ಊಟ ಮಾಡ್ಬೇಕು ಮೇಡಮ್.
ಹಾ ಸರ್ ಮತ್ತೆ ಇನ್ನೇನೇನ್ ನೋಡಿದ್ರಿ ಅಲ್ಲಿ. ರಶೀತ್ತು ಸರ್.
ಬಾಳ ರಶೀತ್ ಮೇಡಮ್ ಬಾಳ ಜನ ಇದ್ರು.
ಹಾ ಸರ್ ಮತ್ತ ಇನ್ನೇನ್ ನೋಡಿದ್ರಿ.
ಇನ್ನೇಲ್ಲ ಮೇಡಮ್ ಅದೊಂದಕ್ಕ ಹೋಗಿ ಬಂದ್ವಿ ಮೇಡಮ್ ಮತ್ತೆ ಆಹ್ ಕೃಷ್ಣಗೋಯಿದ್ವಿ ಮೇಡಮ್ ಕೃಷ್ಣ
ಹಾ ಸರಿ ಹೇಳಿ ಹೇಳಿ.
ಹ ಕೃಷ್ಣ ಅದು ಚೆನ್ನಾಗಿತ್ತು ಮೇಡಮ್ ಅಲ್ಲ ಎಲ್ಲ ಬಾಳ ವಾತಾವರಣ ಎಲ್ಲ ಚೆನ್ನಾಗಿತ್ತು.
ಹಾ ಸರ್.
ಅಲ್ಲಿ ಬಾಳ ಫುಲ್ಲ ಅಲ್ಲೂ ಬಕ್ತಿ ಮೇಡಮ್ ಅಲ್ಲೂ ಊಟದ ವ್ಯವಸ್ಥೆ ಇತ್ತು.
ಹಾ ಸರ್ ಮತ್ತೆ.
ಮತ್ತೆಲ್ಲದು ತಿಮ್ಮಪ್ಪ ಹಯದ್ವಿ ಮೇಡಮ್.
ಹ ಸರ್.
ಹಾ. ತಿಮ್ಮಪ್ಪ ಅಲ್ಲಿ ಬಾಳ ಜನ. ಅಲ್ಲಿ ಬಾರಿ ಜನ ಮೇಡಮ್ ಇಲ್ಲ ಎಲ್ಲದಕಿನ್ನ ಅಲ್ಲೇ ಬಾಳ ಒಂಥರ ಶ್ರೇಷ್ಠ ಮೇಡಮ್ ಅ ದೇವ್ರು.
ಹಾ ಸರ್.
ಆ ಅಲ್ಲಿ ಅಲ್ಲಿ ಅಲ್ಲಿ. ಹಾ ಮೇಡಮ.
ಹಾಂ ಹೇಳ ಹೇಳಿ ಸರ್ ಹೇಳಿ ಸರ್.
ಆ ಮತ್ತೆ ಅಲ್ಲಿ ಆಹ ತಿಮ್ಮಪ್ಪ ತಿಮ್ಮಪ್ಪಗೆ ಜನಗಳು ಬಹಳ ಭಕ್ತಿಯಿಂದ ಕೂದಲು ಕೊಡ್ತಿದ್ರು ಮೇಡಮಂ.
ಹ ಸರಿ.
ಮತ್ತೆ ಅಲ್ಲಿ ಅದು ದರ್ಶನ ಮಾಡೋಕೆ ಬಹಳ ಕಿಲೋಮೀಟರ್ ದೂರದಿಂದ ಕಾಯ್ಕೊಂಡು ಜನ ಜನ ಅಹ ಲಕ್ಷ ಲಕ್ಷ ಜನಗಳು. ಕೂಡಿದ್ರು ಮೇಡಮ್.
ಹ ಸರಿ.
ಆಹ ಬಾಳ ಕಷ್ಟಪಟ್ಟು ನಾವು ಆಹ ಇದು ದರ್ಶನ ತಗಂಡು ಊಟ ಮಾಡಕೊ ಕೊಂಡು
ಹ ಸರ್.
ಮತ್ತೆ ಮೇಡಮ್ ಕೋಟಿಲಿಂಗ ಕೋಟಿಲಿಂಗ ಹೋಯಿದ್ವಿ ಮೇಡಮ್.
ಹಾ ಸರ.
ಅಲ್ಲಿ ಕೋಟೆ ಅಂಗಟ್ಟಲಿ ಲಿಂಗ ಇದ್ವು ಮೇಡಂ.
ಹ್ಮ್ ಸರ್.
ಮತ್ತೆ ಅಲ್ಲಿ ಆಹ ಒಂದು ಮರ ಇತ್ತು.
ಹ್ಮ ಸರಿ.
ಆಹ ಮರದ ಮರ ಶ್ರೇಷ್ಠ ಏನಂದ್ರೆ ಆಹ್ ಯಾರಿಗೆ ಏನ ಕಷ್ಟ ಇದ್ರೆ ಅದು ಒಂಥರ ದೇವ್ರ ರೂಪದಲ್ಲಿ ತೀರ್ಸುತ್ತೆ ಅಂತ ಮೇಲೆ ಮಡಕೆ ಹೊತ್ಕೊಂಡ್ ಅದಕ್ಕೆ ಅಕ್ಕಿ ನೀಗ್ಸಿದ್ರೆ.
ಹೂ ಹರಕೆ ಅಂದ್ರೆ ಏನಾದ್ರು ಕಟ್ಬೇಕ ಸರ್ ಆ ಮರುಕ್ಕೆ.
ಹ ಮೇಡಮ್ ಆ ಕಟ್ಬೇಕು ನಾವೀಗ ಅ ಮಕ್ಳೆಲ್ಲ ಅಂದ್ರೆ ಈಗ ತೊಟ್ಲು ಈ ಈ ತರ ಆಮೇಲೆ ಈಗದು ದುಡ್ಡು ಕಾಸಿಂದು ಉ ಉಪ ಇದು ಅ ತೊಂದರೆ ಅಂದ್ರೆ ಆ ಏನಾದ್ರು ಅದು ಕೊಡ್ಸೋದು ಮರಕ್ ಏನಾದ್ರು ಕಾಣಿಕೆ ಕೆ ತರ ಕೊಡ್ಬೇಕು ಮೇಡಮ್.
ಹಾ ಸರ್ ಮತ್ತೆ ಅದ್ಬಿಟ್
ಮತ್ತೆ ಮತ್ತೆ ತಿಮ್ ತಿಮೂರ್ತಿ ದೇವಸ್ ತಾನ ಇತ್ತು ಮೇಡಮ್ ಅಲ್ಲಿ ಬ್ರಹ್ಮ ದೇವ್ರಿಗೆ ಮಾತ್ರ ಪೂಜೆ ಮಾಡ್ತಿರ್ಲಿಲ್ಲ
ಹು ಸರ್.
ಮತ್ತೆ ವಿಷ್ಣು ಮಹೇಶ್ವರ ಇವ್ ಎರಡಕ್ಕೂ ಊ ಪೂಜೆ ಮಾಡ್ತಿದ್ರು ಅದೊಂದಕ್ ಮಾತ್ರ ನಮ್ಮ ಇದರಲ್ಲಿ ಮಾಡ್ತಿರ್ಲಿಲ್ಲ ಮೇಡಮ್ ಹಿಂದೂ ಧರ್ಮದಲ್ಲಿ.
ಬ್ರಹ್ಮಂಗೆ ಪೂಜೆ ಮಾಡ್ತಿಲಿರ್ಲ್ವ ಸರ್.
ಹಾ ಮೇಡಮ್ ಹಾ ಮೇಡಮ್.
ಹಾ ಮತ್ತೆ ಸರ್ ಜರ್ನಿ ಎಲ್ಲಾ ಹೇಗಿತ್ತು.
ಚೆನ್ನಾಗಿತ್ತು ಮೇಡಮ್.
ಸರ್ ಮುಂದಿನ ದಿನಗಳಲ್ಲಿ ನಿಮ್ಮ ಇನ್ನ ಕೆಲವೊಂದ ಜರ್ನಿಗಳ ಬಗ್ಗೆ ಗೆ ಹೇಳಿ ಸರ್ ಮತ್ತೆ ಇವಾಗಿನ ಕರೆಯಲ್ಲಿ ಸಮಯ ಮುಗೀತಿರೋ ಕಾರಣ ನಿಮ್ಮ್ ಹತ್ರ ಮಾತಾಡಿದ್ ತುಂಬಾ ಖುಷಿ ಆಯ್ತು ಸರ್ ಮತ್ತೆ ಈಗ ಕರೆ ಮಾಡ್ತೀನಿ ಮುಂದಿನ್ ಕರೆಗಳಲ್ಲಿ ನೀವ್ ಎಲ್ಲೆಲ್ಲಿ ಹೋಗಿದ್ರಿ ಫ್ರೆಂಡ್ಸ್ ಜೊತೆ ತ್ತೆ ಎಲ್ಲಿ ಹೋಗಿದ್ರಿ ಅದೆಲ್ಲ ಹೇಳುವಂತೆ ಸರ್.
ಸರಿ ಮೇಡಮ್ ನಿಮ್ಮ ಹತ್ರನು ನಾವ್ ಮಾತಾಡಿ ನಮಗ್ ಬುಳ್ಳ ಖುಷಿ ಆಯ್ತು ನಾವು ನಿಮಗೆ ಏನಾದ್ರು ಮಾಹಿತಿಗೊಳಿದ್ರೆ ನಿಮಗೆ ಎ ಕೊಡ್ತೀವಿ ಮೇಡಮ್.
ಹ ಸರ್ ನೀವೇ ಫೋನ್ ಕಟ್ ಮಾಡಕ್ ಹೋಗ್ಬೇಡಿ ಸರ್ ಅ ನಾವಾಗ್ ನಾವೇ ಕಟ್ ಮಾಡ್ತೀವಿ ಈ ಕಾಲ್ ಮುಗಿಯೋವರೆಗೂ ನಾವ ಅಲ್ಲ ಸರ್ ನಿಮಗ್ ಮಾಡೋದು ಸೊ ನೀವ್ ಕಟ್ ಮಾಡಿದ್ರ ನಮಗ್ ಮತ್ತೆ ಕಾಲ್ ಮಾಡೋ ಅವಕಾಶ ಇರಲ್ಲ ಸರ್ ಸೊ ನಾವೇ ಕಟ್ ಮಾಡ್ತೀವಿ ಸರ್ ನೀವ್ ಕಟ್ ಮಾಡ್ಬೇಡಿ ಸರ್.
ಸರಿ ಮೇಡಮ್ ಆಯ್ತು.
ಧನ್ಯವಾದಗಳು ಸರ್.
ಧನ್ಯವಾದ